ಸಮಾಚಾರ
ಹೇಳ್ಬೇಕ ರೀ
ನೀವ ಯಾವ್ದಾದ್ರೂ ಹೇಳ್ರಿ ಚಲನ ಚಿತ್ರ
ಚಲನಚಿತ್ರ. ನಾವು ಕನ್ನಡ ಚಲನಚಿತ್ರ ಜಾಸ್ತಿ ನೋಡಲ್ಲ. ಬರೀ ತೆಲುಗು ನೋಡ್ತೀವಿ ನಾವು.
ನೀವು ಮಾತೃಭಾಷೆ ತೆಲಗುನಾ. ಹ್ಮ್. ನಾನು ಕನ್ನಡದಲ್ಲಿ ಒಂದು ನೋಡಿದ್ದೆ. ಯಶ್ ಅವರದ್ದು.
ಹ್ಮ್.
ಅದ ಯಾವಾಗೂನು ನೋಡಿದ್ದಿದ್ದು ಗೂಗ್ಲಿದು. ಅಂದ್ರೆ ನನ್ ಆ, ನನ್ ತಂಗಿಯವರು ನನ್ ತಂಗಿಯವ್ರಗೆ ಜಾಸ್ತಿ ಹಚ್ಚು. ನೋಡ್ತಾರ ನೋಡ್ತಾ ಇರ್ತಾರೆ. ಅವ್ರಗೆ ದೆವ್ವಾದಂದ್ರೆ ಇನ್ನೂ ಜಾಸ್ತಿ ಇಷ್ಟ. ಅವ್ರೊಂದ್ಸತಿ ನೋಡ್ತಾ ಇದ್ರು ಅವತ್ತು ನಮ್ದು ಫೋನ್ ಇರ್ಲಿಲ್ಲ ಅವಾಗ ನಮ್ಗ ಅಷ್ಟೊಗೆ ಫೋನ್ ಕೊಡ್ಸಿರ್ಲಿಲ್ಲ. ನಮ್ಮಪ್ಪ ಅವರು ಯಾರಕ್ ಫೋನ್ ಕೊಟ್ರೆ, ಅವತ್ ಅವ್ರು ತಗೊಳೋವರೆಗೂ ಅವ್ರ ಹತ್ರನೇ ಇರ್ತಾ ಇತ್ತು ಫೋನು. ಅವರು ಆ ಮೂವ ಅದು ಚಲನ ಚಿತ್ರ ನೋಡ್ತ ತಾ ಇದ್ರು ಗೂಗ್ಲಿ ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡ ನೋಡಿದ್ದೆ. ಹ್ಮ್ ಅಷ್ಟೇ.
ಸತ್ತ ಅದು ಸ್ವಲ್ಪ ಕತೆ ಹೇಳ್ರಿ.
ಅದು ಒಂದ್ ಅದು ಯಶ್ ಅವರು ಇರ್ತಾರಲ್ಲ ಅವ್ರ ಕಾಲೇಜ್ ನಲ್ಲಿ ತರಲ್ಲಾ ಅವರು ಇಂಜಿನಿಯರಿಂಗ್ ಏನ್ ಅಂದ್ರೆ ಇಂಜಿನಿಯರ್ ಅಂದ್ರೆ ಕಾಮರ್ಸ್ ತಗೊಂಡಿರ್ತಾರ ಅವರು.
ಹಾ ಅವ್ರಿಗೆ ತುಂಬಾ,
ಡಾಕ್ಟರ್ ಇರ್ತಾರೆ. ಹ
ನಟಿ ಅವರು ಡಾಕ್ಟರ್ ಫೀಲ್ಡ್ ಇರ್ತಾರೆ.
ಹ್ಮ್ ಡಾಕ್ಟರ್ ಮಾಡ್ತಾ ಇರ್ತಾರೆ. ಹ್ಮ ಅದೇ, ಮತ್ತೆ ಅವ್ರಗೆ ಹೆಣ್ಮಕ್ಳ ಅಂದ್ರೆ ಇಷ್ಟ ಇರಲ್ಲ. ಮತ್ತೆ ಇವ್ರ ನೋಡಿ ಇವ್ರ ಇಷ್ಟ ಆಗ್ ತರೆ
ಹ ಅದ್ರಲ್ಲೇ ಅಲ್ವಾ ಅದೇನು ಶರತ್,
ನೋಡಿದ್ದೀರ್ ಹ್ಮ್. ಹೆಸರ್ ಗೊತ್ತಿಲ್ದಿರ ನೀ ನೋಡ್ಬಿಟ್ಟಿದಿರಾ.
ಹೆಸರು ಗೊತ್ತು ಮರ್ತಿರ್ತೀನ ಅಷ್ಟೆ. ನನಗೆ ಅದು, ಕತ್ತೆ ನೆನಪಿರುತ್ತೆ ಅದ್ರ ಹೆಸರು ಮ ಮರ್ತ ಹೋಗಿರ್ತೀನಿ.
ಹ್ಮ್.
ನಮ್ದು ಸ್ವಲ್ಪ,
ನೆನ್ಪಿನ್ ಶಕ್ತಿ ಕಮ್ಮಿ.
ಹ್ಮ್.
ನಿಮ್ಮಷ್ಟು ನೆನಪಿನ ಶಕ್ತಿ ಇಲ್ಲ. ಏನು ಮಾಡೋದು,
ನಮ್ಗೂ ಏನಿಲ್ಲ. ಅಂದ್ರೆ ನಮ್ಗಿದೆ. ನಿಮ್ಮಷ್ಟ, ಮರು ಅ ನೆನ್ಪಿಕ್ ಕೊಂಡಿರ ಇರೋ ಅಷ್ಟೇನಿಲ್ಲ. ಯಾಕಂದ್ರೆ ನೀವು ವಯಸ ನಿಮ್ದ ವಯಸ ಆಗೋಗ್ತಾ ಇದೆಯಲ್ಲ ಅದಕ್ಕೆ ಹಂಗ ಆಗ್ತಾ ಇರತ್ತೆ ಬಿಡ್ರಿ.
ನಮ್ದೇನು ವಯಸ್ಸಾಗಿಲ್ಲ ಸುಮ್ಮನೆ ಇರ್ಲಿ ನಿನಗಿಂತ ಒಂದು ವರ್ಷ ದೊಡ್ಡಳಿರ್ತೀನಿ ಅಷ್ಟೇ.
ಹ್ಮ ಇದೀರಲ್ಲ.
ಒಂದು ವರ್ಷ ಅಷ್ಟೇ ಅಲ್ವ.
ಮುನ್ನೂರ ಅರವತ್ತೈದು ದಿನ.
ಹ್ಞೂ ಹಂಗೆ ನೋಡಿರಿ, ನಿಮಿಷ, ಸೆಕೆಂಡ,
ಅಷ್ಟು ತಾಳ್ಮೆ ಇಲ್ರಿ ನಮ್ಗೆ
ನೀವೇ ಹೇಳದ್ರಿ ಅನ್ಸುತ್ತೆ ಯಾವಾಗೂ ತಾಳ್ಮೆ ಇರಬೇಕು ಮನುಷ್ಯ
ಅದು ಯಾವಾಗೋ ಇವಾಗಲ್ಲ
ಯಾವಾಗೂ ಅಲ್ಲಿ ಮಾತ್ರ ಅಲ್ಲ ಯಾವಾಗೂ ಇರಬೇಕು ಮನುಷ್ಯ ಅಂದಮೇಲೆ
ನಿಮ್ಗೆ ಯಾಕಿಲ್ಲ ಹಂಗಾದ್ರೆ ಅಂದ ಸೊರಿ ನನ್ ಮರ್ತ ಹೋಗ್ಬಿಟ್ಟೆ ನೀವು್ ಮನುಷ್ಯ ಇನ ಅಲ್ಲ ಅಲ್ಲ
ಮನುಷ್ಯ ರೀ ಮನುಷ್ಯ ಇದ ನಾನು ಸುಮ್ಮನೆ ಇದೆ
ಸುಮನೆ ಏನ ಸುಮನೆ
ಮನುಷ್ಯ ಅಲ್ದಿರಾನೇ ಮಾತಾಡ್ತಿದ್ದೀರಾ ನನ್ನ ಜೊತೆ ನೀವು
ಅಂದ್ರೆ ಇವಾಗ ಮನುಷ್ಯನೇ ಮಾತ್ರ ದೆವ್ವ ರಾಕ್ಷಸ ಎಲ್ಲ ಮಾತಾಡ್ತಾರ
ನಿಮ್ಮಗೆ ನಾನು ರಾಕ್ಷಸಾರ್ಥರ ಅಾಣಿಸ್ತೀನ
ಇಲ್ಲ ನೀವು ದೇವತೆವಿದ್ದೀರಾ ಬಿಡ್ರಿ ದೇವತೆ
ಹ್ಮ್ ದೈವತೆ ಇನ್ನೂ ಹೆಚ್ಚು ನಾನು ಏನಾದ್ರು ವರಬೇಕೇಕಂತ ಕೋರ್ಕೊಳ್ರಿ
ವರ ಅದೇ ನಮ್ಮ ಹಾಸ್ಟೆಲ್ಗೆ ಬರರುವಾಗ ಚಿಕನ್ ಮಾಡಸ್ಕೊಂಡ್ ಬನ್ರೀ
ಸಾಕ
ಸಾಕು ಚಪಾತಿ ಚಿಕನ್ ಫ್ರೈ ಇಲ್ಲಾಂದ್ರೆ ಬಿರಿಯಾನಿ ನೀವ ಮಾಡಕ ಹೋಗ್ಬಿಡ್ರಿ ನಂ ಗೊತ್ತಿದೆ ನಿಮಗ್ ಬರಲ್ಲ ಅಂತ ಅಂದ್ರೆ ಅವ್ರ ಅಡುಗೆ ಮಾಡ ಇದ್ದವಾಗು ನೀವು ಹೊರಾಗ ಹೋಗ್ಬೇಡ್ರಿ ಒಳಗ ಹೋಗ್ಬೇಡ್ರಿ ಮೆ ಮತ್ತ ಎಲ್ಲಾದ್ರೂ ಟೇಸ್ಟ್ ಹೊಲ್ಟ ಹೋಗೋದು ಅಯ್ಯೋ ನನ್ಗೆಳ್ತಿದ್ರೆ ಬಾಯಲ್ ನೀರ್ ಬರ್ತ ನಿಜವಾಗ್ಲು
ನಿಕ್ಕಳ್ರಿ ನೀರು ಏನೋ ನೀರು ಕೊಡಬೇಡ್ರಿ ಈಗ ಹೊಟ್ಟೆ ತುಂಬತ್ತೆ
ಅಲ್ಲ ನೀವು್ ಹಾಸ್ಟ್ಲ್ಗೆ ಯಾವಾಗ ಬರ್ತೀರಾ
ನಾವು ಬರಲ್ಲ
ಹೋದ್ರೋಗ್ಲ ಅದ್ ಮಾಡ್ಸ್ಕೊಂಡ ಬಂದು ಅನ್ನ ಕೊಟ್ಬಿಟ್ಟ ಹೋಗ್ರಿ
ನಾನು ಬರಲಿಲ್ಲ ಅಂದ್ರೂ ಪರವಾಗಿಲ್ಲಲ್ವಾ ನಿಮಗೆ
ಎಲ್ಲ ಮೊದ್ಲು ಅದು ಇದು ಏನದು ಏನ ಚಿಕನ್ ಚಿಕನ್ ಮಾಡ್ಸಿ ಕೊಟ್ಬಿಡ್ರಿ ಮತ್ತೆ ನಾನು ಅದೆಲ್ಲ ತಿನ್ಬಿಟ್ಟು ಮತ್ತೆ ನಿಮ ಕರಯಕ್ ಶುರು ಮಾಡ್ತೀನಿ ಬೇಗ ಬೇಗ ಬಂದ್ಬಿಡ್ರಿ ಆದ್ರೆ ಸೋಮವಾರಾನೇ ಬನ್ರೀ
ಹ್ಮ್
ಬರ್ತೀರಾ
ಬರಣ ಬಿಡ್ರಿ
ಅ ಬರೋಣ ಬಿಡ್ರಿ ಎಲ್ಲ ಬರಿ
ಹ್ಮ್ ನಟಣ
ನಾನು ಎಷ್ಟು ಕಾಯ್ತಾ್ದೀನಿ ಗೊತ್ತಾ
ನನಗೋಸ್ಕರನ ಮಾಂಸಕ್ಕೋಸ್ಕರ
ಎರಡಕ್ಕೋಸ್ಕರನು ಆದ್ರೂ ಜಾಸ್ತಿ ನಿಮ್ಗೋಸ್ಕರನೇ
ಅದು ನಾನು ಬರೋ ಅರ್ಷ್ಟರಲ್ಲಿ ಮತ್ತೆ ನೀವು ರಜೆ ಅಂತ ಹೊಟ್ಟುೋಗ್ತೀರ
ಇಲ್ಲ ಸೋಮವಾರ ನನ್ಗೆ ರಜೆ ಇದೆ ನಾನು ಸೋಮವಾರ ಇಲ್ಲೇ ಇರ್ತೀನಿ
ನಾನು ಹಾಸ್ಟೆಲ್ಗೆ ಬಂದರೆ ನೀವು ಮನೆಗೆ ಒಟ್ ಹೋಗ್ತೀರಲ್ವ ರಜೆಗೆ
ಹ ಮತ್ತೆ ಎಲ್ಲ ಇರಕ್ಕಾಗತ್ತಾ.
ಇರಬೇಕು.
ಇಟ್ಕೊಳ್ಳಲ್ಲ ಹಂಗೆ.
ಇನ್ನ ಇಟ್ಕೋತಾರೆ ನಾನು ಹೇಳ್ತೀನಿ ಬೇಕ್
ಹೇಳ್ರೀ ಇಟ್ಕೊಂಡ್ರೆ ಇರೋಣ ನಿಮಗೋಸ್ಕರ. ನಿಮ್ಗೋಸ್ಕರ ಏನಾದ್ರು.
ಹಾ ಸರಿ ಬಿಡ್ರಿ ಮತ್ತ್ ಎನ್ ಸಮಾಚಾರ.
ಹ್ಮ್ ಮತ್ತೆ ಹೇಳರಿ ನೀವು.
ನಮದೇನಿಲ್ಲ ನೀ ನೀವು ಹೇಳಿದ್ರೆ ಕೇಳ್ತೀವ ಅಷ್ಟೆ.
ಹ್ಮ್
ನಿಮಗೆ ಹಿಂದಿ ಭಾಷೆ ಎಲ್ಲ ಚೆನ್ನಾಗಿ ಬರುತ್ತಾ.
ಹ ಬರತ್ತೆ.
ಹೆಂಗೆ ಕಲ್ತ್ರಿ ನೀವು.
ಅಂದ್ರೆ ನಾವ್ ಕಲ್ತ್ ಮೇಲೆ ಒಂದ್ ಎರಡು ವರ್ಷ ಮೂರ್ ವರ್ಷ ಗ್ಯಾಪ್ ಬಂತು. ನಾವು ಹತ್ತನೇ ಕ್ಲಾಸಲ್ಲಿ ಹತ್ತನೇ ತರಗತಿಯಲ್ಲಿ ಕಲ್ತಿದ್ದು. ಅವಾಗ ನಮ್ಗ್ ಜಾಸ್ತಿ ಜನ ಇದ್ರು ಸ್ನೇಹಿತರು. ಮುಸ್ಲಿಮ್ಸ್ ಅವರು. ನಾವು ಅವ್ರ ಜೊತೆ ಬರೀ ಹಿಂದಿಯ ಅಲ್ಲಿನೇ ಮಾತಾಡ್ತಾ ಇದ್ರೀ. ಅವ್ರ ನಮ ಅವ್ರು ಕೇಳ್ತಾ ಇದ್ರು ನಮಗು ತೆಲಗು ಕಳ್ಸ್ಕೊಡು ಅಂತ ನಾವ್ ಅವ್ರನ್ನ ಕೇಳ್ತಾ ಇದ್ರೆ ನಮಗೂ. ಉರ್ತು ಕಲ್ಸ ಕೊಡು ಅಂತ. ಹಂಗೆ ಕಲ್ತ್ವಿ ಮತ್ತೆ ಪಿಯೂನಲ್ಲಿ ಇಬ್ಬರೇ ಇದ್ದರು ಹೆಣ್ಮಕ್ಳು. ಅವರು ಏನದು ಅವ್ರು ಕನ್ನಡಗಿಂತ. ಉರ್ದುಗಿಂತ ತೆಲುಗುನ ಜಾಸ್ತಿ ಮಾತಾಡ್ತಾ ಇದ್ರು. ಅದಕ್ ಅವ್ರ ಜೊತೆ ಮಾತಾಡಕ್ ಇಷ್ಟ ಆಗ್ತಾ ಇರ್ಲ್ಲ ಅವ್ರ ಜೊತೆ ಮಾತಾಡ್ತಾನೂ ಇರ್ಲಿಲ್ಲ ನಾವು. ಮತ್ತೆ ಇಲ್ಲಿ ಬಂದ್ಮೇಲೆ ನಮ್ಮ ಹಾಸ್ಟೆಲ್ ನಲ್ಲಿ. ಅಂದ್ರೆ ನಮ್ ಕಾಲೇಜಿಗೆ ಡಿಗ್ರಿ ಬಂದ್ಮೇಲೆ ಯಾರು ಸಾಹೇಬರು ಇಲ್ಲೆ ಇಲ್ಲ. ಅಂದ್ರೆ ಇದಾರೆ ಇಬ್ಬರೇನೋ ಇದ್ದಾರೆ. ಏನ್ರೀ ಅದು ಸೌಂಡು.
ಯ ಸಬ
ಹ ಅಲೋ ಸಹಾನ ಅವರೆ. ಯಾಕ್ರೀ ಅಷ್ಟ ಜೋರಾಗ ಸೌಂಡ್ ಬಂತು.
ಏನ್ ಹಾಡಿಗ್ ಬಿಟ್ರಿ. ಹಾಡು. ಹಲೋ ಯಾಕ್ರೀ ಕೇಳಿಸ್ತಾ ಇಲ್ವಾ. ಹಲೋ
ಹಲೋ
ಯಾಕ ನೀ ಮಾತಾಡೋದ ಎಲ್ಲಾ ಹಂಗೆ ಯದ್ದ ಹೋಗ್ತೀರ ನೀವು.
ಅಜನ ಗಮ ಚಷ್ಟನ ವಿಡು. ತ್ ಚಿತ್ರ ಅವರೆ. ಮಾತಾಡ್ರೀ.
ಹ
ಅಲೋ